ಹಲೋ
ಹಲೋ
ಏನ್ ಮಾಡ್ತಿದಿಯಾ
ಊಟ ಮಾಡಿ ಕುುದ್ಕೊಂಡಿದ್ದೇ ನೀನು.
ನಾನು ಎಲ್ಲ ಚೆನ್ನಾಗಿದ್ದೀಯ
ಹಾ ಚೆನ್ನಾಗಿದಿನಿ ನೀನು?
ಹ್ಮ್ ನಾನ್ ಚೆನ್ನಾಗಿದ್ದೀನ್ ಏನ್ ಇತೀಚಿಗೆ ತುಂಬಾ ಬ್ಯುಸಿಯಾಗಿ ಹೆಂಗಿದೇ ದಿನ ಎಲ್ಲ.
ಹಂಗೆನಿಲ್ಲ ತುಂಬಾ ಸರಳವಾಗಿದೆ ನಂದಿನ ಹ್ಮ್ ಹೇಳ್ಬೇಕು
ಬೆಳಿಗ್ಗೆ ಏನ್ ಮಾಡ್ತೀರ
ಬೆಳಗ್ಗೆ ಒಂದ್ ಆರ್ ಗಂಟೆಗ್ ಏದ್ದಂತೀನಿ.
ಎದ್ದೋನ್ ಬಿಟ್ಟು ಮುಖ ತೊಳ್ಕೊಂಡು ನಂತರ ಸ್ವಲ್ಪ ಯೋಗ ಮಾಡ್ತೀನ್.
ಹೌದಾ ಯೋಗ ಮಾಡೋದ್ರಿಂದ ಏನ್ ಲಾಭ.
ಯೋಗ ಮಾಡದ್ರಿನ್ ದೇಹಕ್ಕೂ ಮನ್ಸಿಗೂ ಫ್ರೆಶ್ ಅನ್ಸುತ್ತೆ ದಿನವಿಡ ಎನರ್ಜಿ ಆಗಿರ್ಬೋದು ಹಾ ನೀನ್ ಮಾಡ್ತೀಯಾ.
ನಿಜಾ ಹೇಳ್ಬೇಕಂದ್ರೆ ಇಲ್ಲ ಕೆಲವೊಂದು ಮಾಡ್ಬೇಕಂತೆ ನಾ ಮಾಡ್ತೀನಿ ಆದ್ರ ಮಾಡಕ್ಕೆ ಟೈಮ್ ಆಗಲ್ಲ
ರೆ ಬಟ್ ನಾವು ನಾವೇ ಟೈಮ್ ಮಾಡ್ಕೋಬೇಕು.
ಸರಿ ನಾಳೆಯಿಂದ ಪ್ರಯತ್ನ ಮಾಡ್ತೇನು ನಂತರ ನೋಡೋಣ ಏನ್ ಮಾಡುತ್ತೇನೆ ಅಂತ.
ಹಾ
ನೀ ಮಾಡ್ತೀಯ ಯೋಗಾ ಮಾಡು ಅಂತೀಯಾ.
ಹೂ
ಯೋಗ ಮಾಡ್ಕೊಂಡ ಬಂದ್ ಏನ್ ಮಾಡ್ತೀಯಾ
ಯೋಗ ಮಾಡ್ಕೊಂಬಂದಿ ಸ್ನಾನ ಮಾಡ್ಕೊಂಡು ಟಿಫನ್ ಮಾಡ್ಕೊಂಡು ಲೈಬ್ರರಿಗೆ ಹೋಗ್ತೀನಿ
ನಾನು ಹೆಚ್ಚು ಬ್ರಡ್ ಅಪಟ್ಟಿ ಮಾತಾಡ ತಿಂಕೊಂತಾ ಇದಬಿಡ್ತೀನಿ.
ಹಾ
ಮತ್ತೆ ನೀನೇನ್ ಮಾಡ್ತೀಯಾ....
ಅದೇ ನಾನು ಫ್ರೆಶ್ಪ್ ಆಗಿ ಅಲ್ಲಿ ನಿಪ್ಪಟ್ಟು ತಿಂದಿಲ್ಲ ನಿಪ್ಪಟ್ಟು ತಿನ್ಕೊಂಡು ಹು ಕಣೆ ಹೌದೆನ ಮಾಡ್ತೇನೆ.
ಹ್ಮ್ ಮತ್ತೆ ಆರೋಗ್ಯ ಎಲ್ಲ ಚೆನ್ನಾಗಿದೀಯಾ?
ಹ ಎಲ್ಲ ಚೆನ್ನಾಗಿದೆ ಬಟ್ ಹೆಲ್ತ್ ಕಡೆ ಇಂಪಾರ್ಟೆನ್ಸ್ ಕೊಡಕೆ ಟೈಮ್ ಚೆನ್ನಾಗ ಸಿಗಲ್ಲ
ಹಾ
ಹ್ಮ ಹ್ಮ
ಆರೋಗ್ಯ ಕಡೆ ಇಂಪಾರ್ಟೆಂಟ್ ಕೊಡ್ಬೇಕು ಫಸ್ಟ್ ಅದಕ್ ಟೈಮ್ ಕೊಡ್ಬೇಕು.
ಹೌದ ನಿನ್ನ ಮಾತು ನೀಜಾ ಕೆಲ್ಸ ಕೆಲ್ಸ ಯಾವಾಗ
ಏನು
ಕೆಲ್ಸ ಯಾವಾಗ ಶುರು ಮಾಡ್ತೀಯಾ ಅಂದೆ. ಹೌದು
ಕೆಲ್ಸ ಮಾಡಲ್ಲ ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದ್ತಾ ಇದ್ದೀನಲ್ಲಾ. ಲೈಬ್ರೇರಿ ಹೋಗ್ತೀನಿ.
ವೋ ನಾನು ಹತ್ ಗಂಟೆಗೆ ಎಲ್ಲ ವರ್ಕ್ ಫ್ರಂ ಹೋಮ್ ನನ್ ಕೆಲ್ಸ ಲ್ಯಾಪ್ಟಾಪ್ ಓಪನ್ ಮಾಡಿ ಕೆಲ್ಸ ಕೆಲ್ಸ ಶುರು ಮಾಡ್ತೀನಿ ಬಾಕಿ ಇನ್ನೂ ಸ್ವಲ್ಪ. ದಾಗಿ ಬ್ರೇಕ್ ತಗೊಂಡು. ಸ್ವಲ್ಪ ವಾಕೂ. ಹೋಗ್ಬರ್ತೀನಿ.
ವರ್ಕ್ ಫ್ರಮ್ ಹೋಮ್. ವರ್ಕ್ ಫ್ರಮ್ ಹೋಮ ಆಗಿರೋದ್ರಿಂದ ನಿನಗೆ ಏನು ಸೌಕರ್ಯ ಸಿಗುತ್ತಲ್ಲಾ.
ಹಾ ಎಲ್ಲಾನು ಆಗುತ್ತೆ ಬಟ್ ಕೆಲವಂದ ಸದಾ ಬೇಸರನು ಆಗುತ್ತೆ ಹೊರಗಡೆ ಹೋಗೋಕಕ್ಕೆ ಟೈಮ್ ಸಿಗಲ್ಲ ಅಷ್ಟೆ ಎಲ್ಲಾ ಮಿಕ್ಸ್ ಆಗುತ್ತೆ ಅಂತ.
ಇನ್ನ ನಿಂದ ಹೆಂಗೋ ಆಫೀಸಿಗೆ ಹೋಗೋದು ಹೋಗುವ ಹೆಂಗೋ ವರ್ಕ್ ಫ್ರಮ್ ಆಗಿರೋದಿಕ್ಕೆ ಟ್ರಾಫಿಕ್ಲ್ಲಿ ಸಿಗಕಲೋ ಸಮಸ್ಯೆ ಇಲ್ಲ ಏನಿಲ್ಲ ನೀನು
ದಿನ ಟ್ರಾಫಿಕ್ ಅಂದ್ರೆನು ಕಷ್ಟನೇ ಅಲ್ಲ
ಹಾ
ವರ್ಕ್ ಫ್ರಂ ಹೋಮ್ ಬೆಟರ್ ಅಲ್ಲಾ
ಹೌದು ಅಂದ್ರೆ ಕೆಲೋ ತುಂಬಾ ಕಷ್ಟ ಆಗುತ್ತ ಅದೇ ಆಫೀಸಲ್ಲಿ ಹೋದ್ರೆ ಅಲ್ಲಿ ನೀಟ್ ತ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬದು. ರೂಮ್ ಅಲ್ಲ ಅಂದ್ರೆ ಬರಿ ಇದೆ ಲ್ಯಾಪ್ಟಾಪ್ ಅ ಕುತ್ಕೊಂಡು ಅದೇ ಕೆಲಸ ಜನ ಜೊತೆ ಮಾತಾಡದು ಆಗಲ್ಲ ಹೊರಗಡೆ ಹೋಗಕ ಆಗಲ್ಲ ಬೇಸರ ಆಗುತ್ತೆ
ಹ್ಮ್ ಮಧ್ಯಾನ ಏನ್ ತಿಂದಿದ್ದೆ.
ಅದೇ ಇಲ್ಲೆ ಪಿಜಿ ಊಟ ಕೆಲ್ವೊಮ್ಮೆ ಹೊರಗಡೆ ಹಿಂಗೆ ಊಟ ಮಾಡ್ತೀವಿ ಪಿಜಿಲೀ ಮಧ್ಯಾಹ್ನ ಇದೆ ಅನ್ನ ಸಾರು ಇದೆ ಇರುತೆ ಅದ್ನೆ ತಿನ್ಕೊಂಡು ಬರೋದು.
ಹ್ಮ್. ಮತ್ತೆ.
ಮತ್ತೆನ ಇಲ್ಲಾ ನೋಡು ನೀನೆ ಹೇಳ್ಬೇಕು.
ಕೆಲ್ಸ ಎಷ್ಟೊತ್ತಿಗೆ ಮುಗೀತೈತಿ
ನಂದು ಆರ್. ಗಂಟೆಗ್ ಕೆಲಸ ಮುಗೀತದ ಅದ ಮುಗದನ ತಕ್ಷಣ ಒಂದ್ ಪಾರ್ಕ್ ಅಲ್ಲೇ ವಾಕ ಹೋಗ ಬರ್ತೀನಿ ಅಷ್ಟೇ
ಒಳ್ಳೆ ಅಭ್ಯಾಸ. ನಾನು ಅಷ್ಟೇನ್ ಯಾವಾಗ್ ಯಾವಾಗ್ಲೂ ಹೋಗ್ ಬರ್
ನೀವು ಸ್ವಲ್ಪ ಜಾಸ್ತಿ ನೋಡ್ತೀಯ?
ಫೋನು
ಜಾಸ್ತಿ ನೋಡ್ತಿಯಾ ನೀನು
ಹ್ಮ್ ಫೋನ್ ಸ್ವಲ್ಪ ಜಾಸ್ತಿ ನೋಡ್ತೀನಿ ನಾನ್
ಸ್ವಲ್ಪ ಕಡ್ಮೆ ಮಾಡು. ಫೋನ್ ನೋಡೋದ್ನ ಓದೋದ್ ಜಾಸ್ ಸ್ತಿ ಮಾಡ್
ನಾನ್ ಮಾಡ್ಬೇಕು ನಾನ್ ಅದನ್ನ ಅಭ್ಯಾಸ ಮಾಡ್ ಹಾಕೋಬೇಕ್ ನಾನು ಕಡಿಮೆ ಮಾಡದ
ಹಾ ತ್ತೆ ವಾಕಿಂಗೆಲ್ಲಾ ಬಿಟ್ಟು ಮತ್ತೇನ್ ಮಾಡ್ತೀರ.
ಅದನ್್ ಬಿಟ್ರೆ ಬುಕ್ಸ್ ಓದ್ತೀನಿ ಅದೇ ಕತೆೆ ಕವನ ಇಲ್ಲಾಂದ್ರೆ ಮ್ಯೂಸಿಕ್ ಹೇಳ್ತೀನಿ
ಹ ಡೇಲಿ ಓದುವ ಅಭ್ಯಾಸ ಆಯ್ತಾ.
ಅಂದ್ರೆ ಡೈಲಿ ಎಲ್ಲಾ ನಂಗೆ ಮನ್ಸಿಗೆ ಏನಾದ್ರು ಬೇಜಾರ ಆದಾಗ ಬುಕ್ಸ್ ಓದ್ತೀನಿ ತುಂಬಾ ಖುಷಿ ಆದಾಗ ಮ್ಯೂಸಿಕ್ ಹೇಳ್ತೀನಿ
ಹಾ ಅದ್ರಲ್ಲಿ ಅ. ೆ ಮೋಟಿವೇೇಶನ್ ಆಗ್ಬೇಕು ಆತರ ಮೋಟಿವೇಟ್ ಆಗ್ಬೇಕ ಬುಕ್ಸ್ ಓದಿದ್ರೆ ನಾನು ಹೌದು. ಈ ತರ ಆಗ್ಬೇಕು ಅಂತ ಹಿಂಗ್ ಅನ್ಸುತ್ತಲ್ಲಾ ಆತರ ಬುಕ್ಸ್
ತುಂಬಾ ಒಳ್ಳೆ ಆಲಚನೆೆ ಇದೆ ನಾನು. ಸ್ವಲ್ಪ ಓದೋಕೆ ಶುರು ಮಾಡ್ಬೇಕು ಅನ್ಕೊ. ಒಂದು ನೀ ಹೌ ಗೊತ್ತಿಲ್ಲ
ಹ ದಿನಕ್ಕೆ ಒಂದು ಟೆನ್ ಮಿನಿಟ್ಸ್ ಆದ್ೂನು
ಸರಿ ದಿನ ರಾತ್ರಿ ಏನ್ ಮಾಡ್ತೀಯಲ್ಲ ಇದಬರಿಿಂದ ಬಂದು ದಿನಾ ಹೇ ಮಾಡ್ತಿನಿ.
ಲೈಬ್ರರಿಯಿಂದ ಬಂದು ಫ್ರೆಶ್ಪ್ ಆಾಕ್ತೀನಿ ಫ್ರೆಶ್ ಅಪ್ ಆಕ್ಬಿಟ್ಟು ಊಟ ಹಾಕಂಬಂದಿ ಊಟ ಮಾಡಿ ಆಮೇಲೆ ಇನ್ನ ಒಂದ್ ಸ್ವಲ್ಪ ಹೊತ್ತು ಫೋನ್ ನೋಡಿ ಆಮೇಲೆ ಮನೆಗೆಲ್ಲ ಫೋನ್ ಮಾಡಿ ಮಾತಾಡ್ಸಿ ಆಮೇಲೆ ಇಲ್ಲಿ ಪಿ ಜಿ ಫ್ರೆಂಡ್ಸ್ ಇರ್ತಾರಲ್ವಾ ಅವ್ರಜೊತೆ. ಮಾತಾಡಿ. ಹ್ಮ್ ಆಮೇಲಿಂದ ಮಲ್. ಮಲ್ಕೊತೀನಿ ಒಂದ್ ಹನ್ನೊಂದುವರೆ ಹನ್ನೆರಡು ಗಂಟೆೆಗೆ ಮಲ್ಕೊತೀನಿ.
ಹೌದಾ ಹೆಚ್ಚು ನೇರ್ತಾಗ ಮಕ್ಕಳಕ ಆರೋಗ್ಯದ ಮೇಲೆ ಏನರೋಗ್ಯ ಆಗಲ್ವಾ ಜಾಸ್ತಿ ಹೆಲ್ತ್ ಇಂಪಾರ್ಟೆನ್ಸ್ ಕೊಡಬೇಕಲ್ಲ.
ಎಲ್ತ್ಗೆ ಇಂಪಾರ್ಟೆಂಟ್ ಕೊಡ್ಬೇಕು ಬಟ್ ಅದ್ರ ಅಭ್ಯಾಸ ಆಗೋಗ್ಬಿಟ್ಟೈತೆ ಇಷ್ಟ್ ಬಂದು ಇಷ್ಟಕ್ಕೆ ಹೆಿಂಗ್ ಮಲ್ಕೋಬೇಕು ಅಂತ ಅದು ನನ್ ಬೇಗ ಮ. ಹಕೊಂಡ್ರು ನಿಿದ್ದನೇ ಬರೋದಿಲ್ಲ
ನ ಟೈಮ ತ ಮಾಡ್ತಯಾ.
ಹ್ಮ.
ಅಲ್ಲಿ ತನಾನು ಫೋನೇ ನೋಡ್ತಿರ್ತಿಯಾ.
ಇಲ್ಲ ಸ್ವಲ್ಪ ಒಂದ್ ಸ್ವಲ್ಪ ಟೈಮ್ ಫೋನ್ ನೋಡ್ತೀನ ಅಷ್ಟೇ. ಮನೇಲಿ ಕಾಲ್ ಮಾಡ್ತಾರಲ್ಲಾ ಮನೇಲಿ. ತುಂಬಾ ಹೊತ್ ಮಾತಾಡ್ತಾರೆ ಎಲ್ಲಾರು ಎಲ್ಲಾರೂ ಸ್ವಲ್ಪ ಸ್ವಲ್ಪ ಅನ್ನೋದಕ್ಕೆ ಟೈಮ್ ಆಗ ಹೋಗುತ್ತೆ ಆಮೇಲಿಂದ ಎಲ್ ಪಿ ಜಿ ಫ್ರೆಂಡ್ಸ್ ಇರ್ ತರಲ್ಲ ಅವ್ರ್ ಜೊತೆ. ಸ್ವಲ್ಪ ಸ್ವಲ್ಪ ಮಾತಾಡೋ ಜೊತೆ ಟೈಮ್ ಆಗೇ ಹೋಗುತ್ತೆ.
ನಾು ಸ್ವಲ್ಪ ಸ್ಕ್ರೀನ್ ಟೈಮು ಕಡಿಮೆ ಮಾಡುದು
ಹ್ಮ್ ಕಡಿಮೆ ಮಾಡ್ಕೊಬೇಕು
ಮತ್ತೆ ಕೆಂಡಲ್ಲ. ನೀ ಮಾಡ್ತೀರಾ.
ಹ್ಮ ವೀಕೆಂಡ್ ಅಲ್ಲಿ ಅಂದ್ರೆ ಲೈಬ್ರರಿಗೇನು ಹೋಗಲ್ಲ ಫ್ರೆಂಡ್ಸ್ನೆಲ್ಲಾ ಹ ಮೀಟ್ ಮಾಡ್ಕೊಂಡು. ಹೊರಗಡೆನೆನೆ ಏನಾದ್ರು ತಿಂದ್ಕೊಂಡು ಅವರು ಎಲ್ಲಾದ್ರೂ ಹೋಗೋದಾದ್ರೆ ಹೋಗಿ ಆಮೇಲಿಂದ ಪೀಚಿಗೆ ಬಂದು ರೆಸ್ಟ್ ಮಾಡ್ತ
ಹೌದು ಚೆನ್ನಿದ್ದಾರೆ.
ನೀನ್ ಮೂವಿಗೆಲ್ಲ ಹೋಗ್ತೀಯಾ.
ಹ್ಮ ನಾು ಶನ್ಿವಾರ ಇವಾರ ರಜೆ ಅಲ್ಲ ಅವಾಗ ಎಲ್ಲಾರೂ ಹೊರಗಡೆ ಸ್ಂಡಸತೆ ಪಡ್ಕೊಂಡ್ ಬರ್ ಇಲ್ಲ ಸ ಾರಲ್ಲಾ ಅಂದ್ರೆ ಒಬ್ಬಳ ಎಲ್ಲಡೂ ದೇವಸ್ಥಾನ ರೀತಿಯೋಗ ಇಡತೇರಿ
ಲೈಫ್ ಅಲ್ಲಿ ಚೆನ್ನಾಗಿರ್ಬೇಕು ಯಾಕಂದ್ರೆ ಬ್ಯಾಲೆನ್ಸ್ ಚೆನ್ನಾಗಿರ್ಬೇಕು ನೋಡು
ಹೌದು ಅದೇ ಅಂದ್ರೆ ಈವತ್ತು ಕೆಲ್ಸ ಒಂದೇ ಮಾಡ್ಕೊಲ್ಲ ಎಲ್ಲ ತ ನೋಡ್ಬೇಕಾಗತ್ತಾರೆ ಎಲ್ಲಾ ತರಾನ ಬರಿ ಕೆೇಲಸಾ ಬಸ್ ಆಗುತ್ತೆ ಮತ್ತೆ ನೀನು ಬಡಿ ಓದು ಓದು ರು ಗಡ ತುಪ್ಪ ತ ಮಾಡುೆ
ಹ್ಮ್ ನಾನು ಪ್ರಯತ್ನ ಪಡ್ಬೇಕು ಮತ್ತೆ
ಮತ್ತೆ ಏನಿಲ್ಲ ನೋಡು ಒಳ್ಳೆ ಒಳ್ಳೆ ಅಭ್ಯಾಸನ ಗಳಕೋ ಚೆನ್ನ ಆರಾಮಾಗಿ ಯಾ ಕಪಡ ಬೇಡ ಹಳಕ್ ಹೋಗ್ಬೇಡ ಜಾಸ್ತಿ ಮೂಡ್ ಆಫ್ ಆಗ್ತ್ರೆ ಒಬ್ಬಳೆ ಹೊರ್ಗಡೆ ಸಿಕ್ಾಗು ಹಿಂಗೆ ಯಾವಾಗ ಮೈಂಡ್ ವೆರಿ ಮೈಟ್ ಅನ್ಸುತ್ತೆ
ಹ್ಮ ಹಂಗೆ ಮಾಡ್ತೀನಿ. ಆದ್ರೆ ಒಂದೊಂದ್ಸಲ ಅಷ್ಟೆಲ್ಲಾ ಮಾಡ್ ದ್ರುನು ನಂಗೆ ಸಾಕ್ ಅನ್ಸಲ್ಲ.
ಹೌದ ಚೆನ್ನಾಗೋದು ಸುಮ್ಮ್ನೆ ಇವಾಗ ಓದಕ್ ಕಂಡಕ್ಕೆಲ್ಲಾ ಚೆನ್ನಾಗ್ ಓದು ಟೈರ್ದೆಲ್ಲ ಲಿಂಕ್ ಇದೆ ನಿಂಗೆ
ಹ್ಮ್
ಅರಾಮ್ ಅಗಿದೇರಿ.
ಹ್ಮ
ಮತ್ತೆ ಏನ್ ಊಟ ನನ್ಗ್ ಗೊತ್ತೇ ಏನ್ ಟ ಮಾಡ್ದೇ
ನಾನು ಚಪಾತಿ ಅನ್ನ ಸಾಂಬಾರು ಊಟ ಮಾಡ್ದೆ ನೀನು
ನಾನೂ ರೈಸ್ ಸಾಂಬಾರ್ ತಿನ್ಸ್ಕೊಂಡೆ ನೋಡು ಚೆನ್ನಾಗಿತ್ತ ಊಟ.
ಪಿ ಜಿ ಲ್ ಅಲ್ವಾ ಅಷ್ಟುಕಷ್ಟೆ.
ಹೌದಾ ಮತ್ತೆ ಒಳಗಡೆ ಏನ್ ತಿನ್ನಲ್ವಾ.
ಹೊರಗಡೆ ಅಂದ್ರೆ ತಿಂತೀನಿ ಆದ್ರೆ ರೆಗ್ಯುಲರ್ ಆಗ್
ಹೌದೌದು ಊರಿಗೆಲ್ಲ ಹೋಗಿ ಹಾ
ಊರಿಗೆ ಹೋ ಕಿತ್ತಿ ಮೋನ್ನೆ ತಾನೆ
ಹಾ ಹೌದಾ ಎಲ್ಲ ಆರಾಮಾಗಿದಿಯ ಅಲ್ಲ.
ನೀನು
ನಾನು ಆರಾಮಾಗಿದೀನಿ ನೋಡು ನೀ ಬ್ಯುಸಿ ಇದ್ದೆ ಅನ್ಸುತ್ತೆ ಕಾಲ್ ಮಾಡಿ ಡಿಸ್ಟೆರ್ಬ್ ಮಾಡಿ ಇಲ್ಲಾತಾನೆ
ಏ ಹಂಗೇನಿಲ್ಲ. ನೀ ಹೋಗಲ್ವಾ ಊರಿ
ಇವಾಗ ಏನೀಲ್ಲ ಸಧ್ಯಕ್ ಕ್ಕೇ ಹೋಗ್ಬೇಕಾದ್ರೇ ಇನ್ನೂ ಯಾವಾಗಂತ ಸರಿ ಗೊತ್ತಿಲ್ಲ ನೋಡ್ಬೇಕ್
ಹಾ
ಮನೇಲಿ ಬಾ ನೂ ಅಂತಿದಾರೆ ಹೋಗ್ ಬರ್ಬೇಕು ಹಂಗಾಡದೇನ.
ಸರಿನ ಅಪ್ಪ ನಿನ್ ಜೊತೆ ಮಾತಾಡ್ ನಂಗ್ ತುಂಬಾ ಖುಷಿ ಆಯ್ತು
ತ್ತೆ ಮಾಡೋಣ ತಗೋ
ಹಾ ಓಕೆ ಓಕೆ ಬಾಯ್
ಹ
ಹಾ